ನಮಸ್ತೆ
ಹೇಗಿದಿರ
ಚೆನಾಗಿದೀವಿ ನೀವ್ ಹೇಗಿದೀರ.
ನಾವು ತುಂಬಾ ಚೆನ್ನಾಗಿದ್ದೀವಿ.
ನಿಮ್ಮ ಧ್ವನಿ ತುಂಬಾ ನಿಧಾನವಾಗಿ ಕೇಳಿಸುತ್ತಿದೆ.
ನಮ್ಮ ಧ್ವನಿ ಕೆತ್ತು ಕೆರೆ ಇರ್ ಹದಿ ಸ್ವಲ್ಪ ಹಾಗೇನೆ ಮಾತನಾಡಿ
ಸ್ವಲ್ಪ ಜೋರಾಗಿ ಮಾತಾಡಿ
ಇನ್ ಎಷ್ಟ್ ಜೊರಾಗ್ ಮಾತಾಡ್ಬೇಕು.
ಹಾ ಇದು ಕೆ
ಈಗ ನಾಲಿಗೆ ಚೆನ್ನಾಗಿಲ್ಲ ಗೆಳತಿ ಅದಕ್ಕೆ
ಹೌದಾ
ಹ್ಮ್
ಏನ್ ಮಾಡ್ತಾ ಇದ್ದೀರಾ
ಇನಿಲ್ಲ ಆಗ್ಲೇ ಸುಮ್ಮನೆ ಕಾಲ ಕಲಿತಿದ್ದೀನಿ
ಹೌದಾ ಟೀ ಕುಡುದ್ರ
ಇಲ್ಲಗಳತಿ ನನ್ನ ಬಾಯಲ್ಲಿ ಹುಣ್ಣೆ ಆಗಿದೆ
ಹೌದಾ ಆಚೆ ಹೋಗಿ ಏನಾದ್ರು ತಗೋಬನ್ನಿ ನಂಗೋಸ್ಕರ
ಏನ್ ತರಬೇಕು ಗೆಳತಿ -
ಏನಾದ್ರೂ ತಿನ್ನೋಕ್ಕೆ ಸ್ನಾಯಾಕ್ಸ್
ಇನ್ನೇನುಂತ ಅಳ್ವಾ
ಇನ್ನೇನು ಬೇಡ ಹ್ಮ್ ಏನುಇಲ್ಲ
ನಿಮ್ಮ ಗೆಳ
ಏನೇನು
ನಿಮ್ಮ ಗೆಳತಿದ ಇದು ದೂರವಾಣಿ
ಹೌದು
ಹಓ ಹೋ
ಹ್ಮ್
ಮತ್ತೆ ಏನ್ ತಿನ್ರಿ ಬೆಳಗ್ಗೆ
ಹ್ಮ್ ಬೆಳಿಗ್ಗೆ ಅನ್ನ ಸಾಂಬಾರು
ಮಧ್ಯಾಹ್ನ
ಮಧ್ಯಾಹ್ನನೂ ಅದೇ ತಿಂದೆ ಯಾಕಂದ್ರೆ ನಾನ್ ಬೆಳಿಗ್ಗೆ ಲೇಟ್ ಆಗ್ದೇವೆ ಹ ಹ್ಮ್ ಅದಕ್ಕೆ
ಬೇಗ ಇದ್ದೋಗಬೇಕೇಕಲ್ಲ
ಹಾ ಆದ್ರೆ ಎಚ್ಚ್ರ ಆಗಲ್ಲ ನಿದ್ದೆ ನಿದ್ದೆ ಮುಖ್ಯ
ಹೌದಾ ಹ
ಹ್ಮ್
ಮತ್ತೆನು ಸಮಾಚಾರ
ಮತ್ತೇನು ಇಲ್ಲ ಏನ್ ಮಾಡುದ್ರಿ ಇಷ್ಟ ದಿನ ವಸತಿನ ನಿಲಯದಲ್ಲಿ
ಏನಿಲ್ಲ ನಮಗೆ ಪರೀಕ್ಷೆಗಳು ನಡೀತಾವೆ ಈಗ
ಹೌದಾ ಯಾವಾಗ
ಮನ್ನೆ ಬುಧವಾರ ಒಂದಿತ್ತು ಶುಕ್ರವಾರ ಒಂದಿತ್ತು
ಹ್ಮ್
ಮತ್ತೆ ಎಂನೇ ತಾರೀಕು ಒಂದು ಆಯಿತು
ಹೆಂಗ್ ಮಾಡಿದ್ರಿ ಪರೀಕ್ಷೆನ
ನಾನ್ ಪರವಾಗಿಲ್ಲ
ಹ್ಮ್
ತಾಗಿದೆ
ಹೌದಾ ಇನ್ನು ಎಷ್ಟು ಪರೀಕ್ಷೆ ಇವೆ ನಿಮ್ಗೆ
ನಮ್ಮಿಂದ ನಾ ನಂಬಿದೆ
ಹ್ಮ್
ನಿಮಗೆ ಫಲಿತಾಂಶ ಬಂತಾ
ಹಾ ಬಂತು
ಎಲ್ಲರೂ ಸೇರ್ತದೆ ಆಗಿದಾರಾ ಎಲ್ಲರೂ ತೇರ್ಗಡೆ ಹಾಗಿದರ
ಹಾ ಆಗಿದ್ದಾರೆ
ಇಲ್ಲಿ ನಿಮ್ಮ ಪಕ್ಕದ ಗೆಳತಿು
ನಮ್ಮ ಪಕ್ಕದಾಗ ಹೇಳೇತಿ ಅವರು ಗೊತ್ತಿಲ್ಲ ನನ್ ಯಾರ್ದು ನೋಡಿಲ್ಲ
ಏನೋ ಒಂದು ಇದೆ ಎಂತಂತಿ
ಗೊತ್ತಿಲ್ಲ ಅದರ ಬಗ್ಗೆ ನನಗೆ ನಂದು ಮಾತ್ರ ಗೊತ್ತು ಹ್ಮ್
ನಿಮ್ಮ ಗೆಳೆಯ ಪರೀಕ್ಷೆಗಳಿಂದ
ಹಾ ಮುಗೀತು
ಅದಿಗೆ ಪರಿ ತಚ ಅವ
ಹಾ ಎರಡು ಒಂದೇ ಸಾರಿ ಬರುತ್ತೆ ಎಲ್ರಿಗೂ
ಹಬ್ರದ ಒಂದ ಸ
ಹ್ಮ್
ನಾನ ಇಲ್ಲ ಬೇರೆ ಬೇರೆ ಏನೋ
ಇಲ್ಲ ಇಲ್ಲ
ಹ್ಮ್ ಮನೆಗ್ ಹೋಗಿದ್ರಲ್ಲಾ ಏನ್ ಮಾಡದ್ರಿ
ಏನ್ ಮಾಡಿಲ್ಲ ಮೂರ್ ದಿನ ಮೊಹರಂ ಮಾಡದ್ರಿ ನಮ್ ದೊಡಮ್ಮ ಮನಲಿ ಇನ್ನು ಮೂರ್ ದಿನ ನಮ್ಮ ಮನೆಯಲ್ಲಿ
ಹ್ಞೂ
ಮೂರ್ ದಿನ ಮಾವ ಮನೇಲಿ ಇದ್ಬುಟ್ಟಿ ಊರ್ಗ್ ಬಂದೆ
ಹೌದಾ ಅಷ್ಟಕ್ಕೆ ಬೇಜಾರಾಗ್ಬಿಡ್ತೆ ನಿಮಗೆ
ಹ್ಮ್ ಹ್ಮ್
ಹ್ಮ್ ನಿಗೆ
ಹ್ಮ್ ಅಷ್ಟು ಇಲ್ಲಿ ಹೇಳಕ್ ಅಷ್ಟ್ ಈಸಿ ಆಗೈತೆ ಅಲ್ಲಿ ಅಷ್ಟು ಡೇಸ್ ಕಳಿಯಕೆ ಪ್ಪಾ ಅಂತ ಅನ್ಿಸ್ತು
ಹಾಗೇನೆ ನಾವು ಇಲ್ಲಿ ನಮ್ಗೆ ಹೆಂಗ್ ಇಷ್ಟ ಬರುತ್ತೆ ಹಗೆರ್ತೀವಿ
ಹಾ
ಅಲ್ಲದ್ಮೇಲೆ ಅವ್ರು ಹೇಳ ಕೇಳ್ಬೇಕಲ್ಲ ಅದಕ್ಕೆ ಬೇಜಾರಾಗತ್ತೆ
ಮ ಅದು ನಿಜಾನೇ ಬೆಳಗ್ಗೆ ಬೇಗ ಇದ್ದೊಳ್ಬೇಕು ಆಮೇಲೆ ಕೆಲ್ಸ ಮಾಡ್ಬೇಕು ಅಪ್ಪ
ಚೆನ್ನಾಗಿ ಊಟ ಮಾಡ್ಬೇಕು ಎದ್ದು ಆಡ್ಬೇಕು ಎಲ್ಲ ಅವ್ರು ಹೇಗೆ ಅವ್ರು ಹೆಂಗೆ ಅಂತಾರ ಹಂಗೆ ಮಾಡಬೇಕು
ಅದಕ್ಕೆ ಇಲ್ಗ್ ಬಂದ್ಬಿಟ್ಟೆ
ನಾನು ಈಗ ಹೋಗ್ಬೇಕು ಊರಿಗೆ
ಹ್ಮ್
ಪರೀಕ್ಷೆ ಮುಡಿಸ್ಕೊಂಡು ಹೋಗಿ ಸ್ವಲ್ಪ ದಿನ
ಊಟ ಅಂತ ನೆನ್ಸ್ಕೊಂಡ್ರೆ ಊರ್ಗ್ ಹೋಗ್ಬೇಕು ಅನ್ಸುತ್ತೆ
ಹಾ ಹೌದು ನನಗೂನು ಊಟ ಊಟ ಅಂತಾನೆ ಮಾಡಡ್ಕೊಂಡ್ರೆ ಮನೆಗ ಹೋಗಿ ಹಿ ಬೇಕ ಮಾಡ್ಕೊಂಡ್ ತಿನ್ನೋದೆಲ್ಲ ಅಂದ್ರೆ
ಆದ್ರೆ ಅಷ್ಟೇ ಒಂದ್ ಮೂರ್ ನಾಲ್ಕ್ ದಿನ ಜೋಶ್ ಇರುತ್ತೆ
ಹ್ಮ್
ಆಮೇಲ್ ಮತ್ತೆ ಅವ ನಮ್ಮ ಹಸ್ಟ್ಲಲ್ಲ ಚೆನ್ನಾಗಿತ್ತಪ್ಪ ಅನ್ಸುತ್ತೆ
ನೀವು ಕೂದ್ಲಿಗೆ ಅದೇನೋ ಹಚ್ತಿದಿರಲ್ಲ ಅದ್ರಿಂದ ಏನಾದ್ರೂ ಫೇಕೂಡ್ ನಿ ಜೊದು ಕ ನೀ ಆ
ಇಲ್ಲ ನನ್ಗೇನು ಅಷ್ಟು ಡಿಫ್ರೆನ್ಸ್ ಅನ್ಸ್ತಿಲ್ಲ. ಬಟ್ ಯೂಸ್ ಮಾಡ್ತಾ ಇದ್ದೀನಿ ಖಾಲಿಯಾಗೋವರ್ಗೂ ಅಂತ.
ನೀವು ಆಂಗ್ಲ ಭಾಷೆಯನ್ನು ತುಂಬಾ ಬಳಸ್ತೀರ ಎಲ್ಲ ಕಡೆ.
ಅದು ಸ್ವಲ್ಪ ದಿನ ಆಗೋಯ್ತಲ್ಲ ಅದು ಹಂಗಾಗ್ಬಿಟ್ಟಿದೆ.
ಹೌದಾ.
ಈಗ ಸರಿ ಮಾಡ್ಕೊಂತೀನ್ ಬಿಡಿ.
ಆಯ್ತು ಆಯ್ತು ಸರಿ ಮಾಡ್ಕೊಳ್ಳಿ.
ಹ್ಮ್ ಸ
ಈಗ ಏನು ಅಡುಗೆ.
ಹ್ಮ್ ಈಗ ಏನ್ ಮಾಡಿರ್ತಾರೋ ಅದು ತಿನ್ಬೇಕು ನಮ್ ವಸತಿ ನಿಲಯದಲ್ಲಿ.
ಹೌದಾ ನೀವೇ ಏನು ಕೊಠಡಿಯಲ್ಲಿ ಮಾಡಲ್ವಾ.
ಇಲ್ಲ.
ಯಾಕೆ.
ಹ್ಮ್ ನಮ್ ನಮಗಿಂತ ದೊಡ್ಡವ್ರ್ ಅವ್ರೆ ಅವ್ರ್ ಮಾಡ್ಕೊಟ್ರೆ ತಿಂತೀವಿ.
ಹೌದಾ ದೊಡ್ಡವ್ರಿಗೆ ಏನಾರ ತಗಂಡ್ ಹಾಕರಿ ಮಕ್ಕೆ.
ಹಾಕ್ಬೇಕು ಇವಾಗ ಅವರೇ ಹೇಳಿ ಅವರೇ ಹಾಕ್
ನನಕಿಂತ ದೊಡ್ಡವರು ಇದ್ದಾರೆ ನೋಡಿ.
ಇಲ್ಲ ನಿಜಾ ಹೇಳ್ತಾ ಇದ್ದೀನಿ ನಾನು.
ಇಪ್ಪತೈದು ವರ್ಷ ಆದ್ರೂ ತರ ಇದ್ದಾರೆ ಅವರಿಗೆ ಹೇಳಿ.
ಇಪ್ಪತ್ತು ಐದ್ ವರ್ಷ ಆದ್ರೆ ಏನ ಆಗಲ್ಲ ಅದ್ ಅವ ಅಡಿಗಿ ಬರಲ್ವಂತೆ ಅವ್
ನಾಳೆ ಮದ್ವೆ ಆದ್ಮೇಲೆ ಗಂಡನ್ ಹಿಂಗೆ ಹೇಳ್ತಾರೇನೋ ಕೇಳಿ.
ಆವಾಗ್ ನಿಮ್ನೆ ಕರ್ಕೊಂಡ್ ಹೋಗ್ತಾರೆ ಇಲ್ಲ ಸ್ವಿಗ್ಗಿಯಲ್ ಆರ್ಡರ್ ಮಾಡ್ ತಾರೆ ಅದು ಅವ್ರ್ ವಿಷಯ. ಬಿಡು ಅವ್ರ್ ಏನೋ ಮಾಡ್ಕೊಂತಾರೆ ಅವ್ ಅವ್ರ್ ಇಷ್ಟ.
ಅಲ್ಲ ನನ್ ಗಂಡಂಗ್ ಮಾಡ್ ಇಕ್ಕೋದೇ ನನಗೆ ಸಾಕಾಗ್ತದೆ ಇನ್ ನಾನ್ ಅವರ್ ಗೂ ಅವ್ರ್ ಗಂಡಂಗು ನಾನ ಏನಕ್ ಮಾಡ್ ಇಕ್ಲಿ.
ಬಿಡಿ ಹೋಗ್ಲಿ ಜಗಳ ಆಡ್ಬೇಡಿ.
ಇಲ್ಲ ಹಾಗೆ ಜಗ್ಳ ಆಡ್ಬೇಕು.
ಹಾ ಹಾ.
ನನಿಗ್ ಏನೋ ಒಂಥರ ಖುಷಿ ಆಗುತ್ತೆ.
ನೀವು ನನ್ನ ಜೊತೆ ಮಾತನಾಡುತ್ತಿದ್ದೀರಾ ಬೇರೆಯವರ ಜೊತೆ ಮಾ
ನಿಮ್ಮ ಜೊತೆನೆೇ ಮಾತನಾಡ್ತಿದ್ದೀನಿ ನಿಮ್ಗೆ ಕೇಳಸ್ತಿಲ್ವಾ.
ಇಲ್ಲ. ಹ್ಮ್.
ಕೇಳಿಸ್ತಿಲ್ವಾ ಅಯ್ಯೋ ದೇವ್ರೆ. ಮತ್ತೆ ಎಲ್ಲೂ ಹೋಗಿಲ್ವಾ ನೀನು ನಿಮ್ಮ ಗೆಳೆಯಾ.
ಇಲ್ಲ ಹೋಗಿಲ್ಲ. ಯಾಕಂದ್ರೆ ಸುಮ್ನೆ ಈವಾಗ ಇವಾಗೆ ಬಂದಿರೋದಲ್ವಾ. ನಾನು ನಿನ್ನೆ ಬ ಏನದು ವಾಹನದಲ್ ಬಂದು ಸುಸ್ತಾಗ್ ಬಿಟ್ಟಿದ್ದೆ.
ಹಾ ಹಾ ಹಾ ಹಂಗೆ.
ಅದಕ್ಕೆ ಎಲ್ಲೂ ಹೋಗಿಲ್ಲ ಹ್ಮ್.
ಸರಿ ಸರಿ ಗೆಳತಿ ಅದೇನೋ ಮಾಡಿ.
ಹ್ಮ್ ನೀವು ಎಲ್ಲೂ ಹೋಗಿಲ್ವಾ.
ಇಲ್ಲ ಇವತ್ತು ಹೋಗಿದ್ದೆ ಹೊರಗಡೆ
ಹಾ
ಕಾಸು ಬೇಕು ಅಂತ ಹೇಳಿದ ನಮ್ಮ ಗೆಳೆಯ ಅದಕ್ಕೆ ಹೋಗಿ ಬಂದೆ ಬೆಳಗ್ಗೆ
ಹೌದಾ
ಹ್ಮ್
ಹ್ಮ್
ಮತ್ತೆ
ಮತ್ತೇನು ಇಲ್ಲ ನೀವು ನಿಮ್ಮ ಕಾಲೇಜ್ ಹತ್ತಿರ ಹೋದಾಗ ನನಗೆ ಏ ಏನ್ ಏನಂತಾರೆ ಅದಿಕ್ಕೆ ಚಿಕನ್ ಫ್ರೈಡ್ ರೈಸ್ ತಂಡ್ಕೊಡಿ
ಬುಧವಾರ ನೆನಪು ಮಾಡಿ ಹನ್ನೆರಡು ಗಂಟೆ ಹಂಗೆ
ಹ್ಮ್ ಸರಿ
ಬುಧವಾರ ನೆನಪ ಮಾಡಿದ್ರೆ ತರ್ತೀನಿ ಇಲ್ಲಾಂದ್ರೆ ನನಗ ನೆನಪಿರಂಗಿಲ್ಲ
ಹಾ ಸರಿ ನೆನ್ಪ್
ಹ್ಮ್ ಮತ್ತೆ ಏನು ಸಮಾಚಾರ
ಮತ್ತೆ ಏನು ಇಲ್ಲ
ಏನಾದ್ರು ಹೇಳಿ ಅಲ್ಲ ಅವಗ್ಲಿಂದ ನಾನೇ ಹೇಳ್ತಿದ್ದೀನಿ
ಹ್ಮ್ ಏನು ಇಲ್ಲ ಏನಾದ್ರು ನೀವೇ ಹೇಳಿ
ನಾವೇನ್ ಹೇಳ ಅದೇ ಅವಾಗ್ಲಿಂದ ನಾನೇ ಹೇಳ್ತಿದ್ದೀನಪ್ಪಾ
ಹ ಮತ್ತೆ
ನಿಮ್ಮ ಚಿಕ್ಕನ್ ದಿನ ನೆನಪುಗಳು ನೆನಪಿಲ್ವಾ ನಿಮಗೆ
ನನ್ನ ಚಿಕ್ಕಂದಿನ ನೆನಪುಗಳು ನೆನಪಿದೆ ನನ್ ನನ್ ಜಾಸ್ತಿ ನೆನಪುಗಳಂದ್ರೆ ನಮ್ ಮನೆಗೆ ಕಝಿ ಅಣ್ಣ ತಮ್ಮ ಯಾರಾದ್ರೂ ಬಂದ್ರೆ ಆವಾಗಿರುತ್ತೆ ಇಲ್ಲಾ ಅಂದ್ರೆ ನಾನ ಒಬ್ಬಳೇ ಇರ್ತೀನಲ್ವಾ ಅಷ್ಟೇನ್ ನೆನಪುಗಳು
ನಿಮಗೆ ಚಿಕ್ಕ ಮಕ್ಕಳು ಅಂದ್ರೆ ತುಂಬಾ ಇಷ್ಟ
ಹ್ಮ್ ಹೌದು
ಅವ್ರ ಜೊತೆ ಆಟ ಆಡೋದು ತೀಟೆ ಮಾಡೋದು ತರ್ಲೆ ಮಾಡೋದು ಒಂಥರಾ ಮಸ್ತ್ ಇರುತ್ತೆ ಅಲ್ಲ
ಹ್ಮ್ ಹೌದು ನನ್ ಊರ್ಗ ಹೋಗಿದ್ನಲ್ಲ ನಮ್ ತಮ್ಮ ಅವ್ರ ಜೊತೆ ಎಲ್ಲಾ ಆಟಾ ಆಡಿ
ಹಾ
ನಮ್ ಚಿಕ್ತಮ್ಮ ಆದ್ರೆ ಅವ ನಂಗೆ ಏನದು ಚಾಕ್ಲೇಟ್ಗಳೆಲ್ಲ ಕೊಟ್ಟು ಆ ಪೇಪರ್ ಏನೇನು ಆ ಸಿತ್ ತಿಂಡಿಗಳನ್ನ ಕೊಟ್ಟು ಕಳ್ಸ್ತ ಹ್ಮ್
ಹ್ಮ್ ತುಂಬಾ ಮಜಾ ಮಾಡಿದ್ದೀರಾ ಹಾಗಾದ್ರೆ ನೀವು
ಹ ನಮ್ಮ ಮಾವವ ಹ್ಮ್ ಮಾಡಿದ್ದೀನಿ
ಹ್ಮ್ ಹೇಗೋ ಬಿಡಿ ನೀವು ಆದರೂ ಸ್ವಲ್ಪ ಸಮಯ ಆದರು ಸಂತೋಷವಾಗಿ ಕಳೆದು ಬಂದಿದ್ದೀರಾ.
ಹಾ ಕಳೆದು ಬಂದಿದ್ದೀವಿ ನೀವು ಯಾವಾಗ ಹೋಗ್ತೀರಾ ಊರಿಗೆ.
ನಾನು ಈಗ ಎಂಟನೇ ತಾರೀಕು ಆದ್ಮೇಲೆ ಹೋಗ್ಬೇಕು.
ಹಾ ಸರಿ ಹುಷಾರಾಗಿ ಹೋಗಿ. ನೀವು ನೀವು ಕರೆ ಮಾಡಿದ್ದಕ್ಕೆ ತುಂಬಾ ಸಂತೋಷವಾಯ್ತು.
ನನಗೂ ನಿಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಧನ್ಯವಾದ ಹೇಳಿದಿ
ಧನ್ಯವಾದ